ಹಲೋ ಏನ್ ಮಾಡ್ತೀರಿ ಹ ಕೇಳಿಸ್ತೇ ನಿಮ್ ಕೇಳ್ಸ್ತೀದೆನಾ.
ಹಾ ಕೇಳ್ಸ್ತೀದೆ.
ಏನ್ ಮಾಡ್ತಿದ್ದೀರಾ.
ಏನಿಲ್ಲ ನೋಡಿ ಖಾಲಿ ಕುಂತಿನಿ.
ನಾನು ಅಷ್ಟೇ ಸುಮ್ನೆ ಮೊಬೈಲ್ ನೋಡ್ಕಾನ್ ನಿಂತಿದೆ ನೋಡು . ಊಟ ಆಯ್ತಾ.
ಹಾ ಊಟ ಆಯ್ತು ನಿಮ್ದು.
ನಂದು ಆಯ್ತು ನೋಡ್ರಿ ಏನ್ ಮಾಡಿದ್ರಿ.
ನಮ್ದು ಎಗ್ಗ್ರ್ಸ್ ತಿಂದಿದ್ವಿ ನೋಡಿ ನಿಮ್ದು.
ಹೌದಾ ನನ್ ಅನ್ನ ಮತ್ತೆ ಬೆಳೆ ತಿಂದ್ವಿ .
ಹಾ ಹಾ ಹೌದಾ.
ಹ್ಮ್. ಮತ್ತೆ.
ಮತ್ತೆ ಏನಿಲ್ಲ ನೋಡಿ.
ಏನ್ ಮಾಡ್ತಿದೀರಾ.
ನಾವು ಏನಿಲ್ಲ ನೋಡಿ ಬರೇ ಪರಿಸರದ ಬಗ್ಗೆ ಎಲ್ಲ. ವಿಚಾರಣೆ ಮಾಡ್ತಾ ಇದ್ವಿ.
ಎನಿವಾಗ.
ಪರಿಸರ ಅಂದ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ನಮ್ಗೆ.
. ಓ ಹೌದಾ.
ಹಾ ನಮ್ಗೆ ಪರಿಸರದಿಂದ ಇನ್ನೆಲ್ಲಾ ಉಪಯೋಗಗಳುಾಗ್ತವೆ.
ನಿಜಾನೆ ತುಂಬಾ ಉಪಯೋಗ ಇದೆ ಬಿಡಿ ಮಾನವರನ್ನಾ. ಸರಿಯಾಗಿ ಉಪಯೋಗ ಮಾಡ್ಕೊಬೇಕು ಅಷ್ಟೇ.
ಅದೇ ಮಾನವರು ಯಾವಾಗ್ಲೂ ಅದ್ನ ಕೆಟ್ಟ ದೃಷ್ಟಿಯಿಂದ ನೋಡಿ ನೋಡಿ. ಯಾವಾಗ್ಲ ಅದ್ನ ಹಾಳ್ ಮಾಡ್ಬೇಕಂತಾನೇ ಕಾಯ್ತಿಾರ್ತಾನೆ.
ಅದೇ ಹ ಅದನ್ನೆಲ್ಲ ಕಮ್ಮಿ ಮಾಡ್ಕೊಂಡ್ರೆ ಎಲ್ಲಾ ಚೆನ್ನಾಗಿರುತ್ತೆ.
ಅದೇ ಪರಿಸರದಿಂದ ನಮ್ಗೆ ಎಷ್ಟೆಲ್ಲ ಸೌಲಭ್ಯಗಲಿವೇ ಆಗ್ಲಿ ಏನ್ ಮಾಡ್ತೀರಾ. ಮಾನವನು ತನ್ನ. ದುಷ್ಟ ಕ್ರೋಧದಿಂದ ಎಲ್ಲ್ಯಗಳನ್ನು ನಾಶ ಮಾಡಕ್ ನಿಂತಿದ್ದಾನೆ.
ಚೆನ್ನಾಗ್ ನೋಡ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಆದ್ರೆ ಮಾನವರಿ ಅದ್ರಿಂದ ಬರಿ. ಆಹ ಲಾಭಗಳನ್ನ ನೋಡ್ಕೊತಿದಿದ್ದಾರೆ ಹಂಗಾಗಿ ಹಂಗ ಆಗ್ತಿದೆ ಅಷ್ಟೆ.
ಅದೇ ಈಗ ಪರಿಸರಗಳನ್ನ ಗಿಡ ಮರಗಳನ್ನು ಎಲ್ಲ ಶುಗರ್ದಗಳು ಇದು ನೀರಿಗೋಸ್ಕರ ಡ್ಯಾಮು ಅವೆಲ್ಲಗಳನ್ನು ಮಾಡ್ತಿದ್ದಾರೆ.
ಹ, ಇವ್ರು ಅದ ಇದೆಲ್ಲ ಮಾಡದಕ್ಕೆ ಎಲ್ಲಾ ನಾಶ ಮಾಡ್ತಿದ್ದಾರೆ ಅರಣ್ಯನೆಲ್ಲಾ ಹಂಗಾಗಿ ಈ ತರ ಎಲ್ಲಾ ಆಗ್ತದೆ.
ಅದೇಮತ್ತೆ ಏನ್ ಮಾಡೋದು.
ಇವರುಗಳಿಂದ ನಮ್ಗೆಲ್ಲಷ್ಟು ಬರ್ತಾ ಇದೆ.
ಏನು ಅನಕ್ಕೂ ಹೊಗಲ್ಲ ಹೇಳ್ಬೇಕು ಅಂತಂದ್ರೆ.
ಅದ ಕರವೇ ಬಿಡಿ ನೀವು ಹೇಳೋದ್ರಲ್ಲೂ ಮಾತಿನಲ್ಲೂ ಒಂದು ಪಾಯಿಂಟ್ ಇದೆ.
ಯಾಕಂತಂದ್ರೆ ಇವಾಗ ನಾವ್ ಏನ್ ಹೇಳಿದ್ರು ಕೇಳೋರ್ ಯಾರು ಇಲ್ಲ.
ಅದೇ ಮತ್ತೆ ಮೇಲಿ ಇರೋರ ಎಲ್ಲ. ದೊಡ್ಡ ಜನಗಳೇ ಅವ್ರಗ್ ನಾವ ಏನಂದರು ಏನು ಮಾತ. ಗಳೆ ನಡಿಯಂಗಿಲ್ಲ ಅಲ್ಲಿ.
ಅದಕ್ಕೆ
ಹ್ಮ್, ಅವರೇ ತಾನೇ ಮಾಡ್ತಿರೋದು. ಮೊನ್ನೆ ನೋಡಿ ಅಲ್ಲಿ ಇಲ್ಲಿ ಕೇರಳದಲ್ಲಿ ಎಲ್ಲಷ್ಟು ಗಿಡ ಮರ ಎಲ್ಲರೂ ಕಡದಾಗ ಲಾಸ್ಟ್ಗೆ ಪ್ರಾಣಿಗಳೇ ಬಂದು ಅಲ್ಲಿ ಇದು ಜಗಳಗಳು ಆಡಿದವು.
ಅರ್ತದೆ ಎಷ್ಟೇ ಮಾಡ್ಲಿ ಮಾನವ ನು ಇದದೆ ಇಲ್ಲ ಯ. ಹೆಂಗೆ ಅಂತಂದ್ರೆ ಏನಾದ್ರೂನು ಇವ್ರ ದೇವ್ರೇ ನೋಡ್ಕೊಂತಾರೆ.
ಅದೇ ಮತ್ತೆ ಆಗಿರೋದಕ್ಕೇನೆ ನಾವು ಇಲ್ಲಿಗ ಇದ್ದೀಯಾ.
ಅ
ಅಲ್ಲಿರೋದಿಕ್ಕೇನೆ ನಮ್ ಅಲ್ಲಿರೋದಿಕ್ಕೇನೆ ನಮ್ ಭಾರತ ಮತ್ತ ಇನ್ನು, ಇನ್ನು ಮುಂದೆ ಬರದೇ ಇಲ್ಲಾ
ಅದು ನಿಜಾನೇ ನೋಡಿ
ಹ್ಮ್,
ಈ ತರ ಮಾಡ್ತಾರೆ. ಈ ತರ ಮಾಡ್ತಾರೆ ಏನು ಮಾಡಕ್ ಹೋಗಲ್ಲ.
ತಾರೆ ಅಗೆ
ಅದು ನಿಜಾನೇ ಹಿಂಗ್ ಮಾಡ್ತಾರೆ ಏನು ಮಾಡಕ್ಕ ಆಗಲ್ಲ ಅನ್ನಕ್ಕು ಆಗಲ್ಲ.
ಅದೇ ಮತ್ತೆ ಮಕ್ಕಳ ಜೀವನ ಜೊತೆ ಆಟ ಆಡ್ತಾರೆ ನಮ್ಮ ಮೇಲಿನಅದ ಕಾರಿಗಳಿಗೆ ನಮ್ಮ ಮೇಲೆ ಕರುಣೆಗಳಿರುತ್ತೋ ಎಲ್ಲೋ ಗೊತ್ತೇ ಇಲ್ಲ ನೋಡಿ. -
ಅಲೋ,
ಹಾ, ಮತ್ತೆ ಮಕ್ಕಳು ಏನ್ ಅನುಭವಿಸತಿದ್ದಾರೆ ಏನಿಲ್ಲ ಏನು ಇ ಏನು ಎಂತ ಅಂತ ಏನು ವಿಚಾರಾನೇ ಮಾಡೋದಿಲ್ಲ.
ಅದನ್ನೆ ಆ ಇವರಿಗ ಏನ ಅನ್ಸುತ್ತೆ ಅದೆಲ್ಲಾ ಮಾಡ್ಕೊಂಡ್ ಹೋಗ್ತಾ ಇರ್ತಾರೆ. ಆ ಹಿಂಗೆಲ್ಲ ಮಾಡ್ಬಿಡ್ತಾರೆ ಏನ್ ಅನಕ್ ಆಗಲ್ಲ ಬಿಡಕ್ಕ ಆಗಲ್ಲ. ಆ ಮೇಲೆ ಸರ್ಕಾರ ಹೆಂಗ್, ಹೆಂಗ್ ಹೇಳ್ತಾರ ಅಂಗ ಹೇಳ್ಬೇಕಾಗುತ್ತೆ.
ಹಾ, ಮತ್ತೆ
ಅದೇ ಅಲ್ಲವಾ
ಅದೇ ಮತ್ತೆ ಅವ್ರಿಗೆ ಏನ್ ಹೇಳ್ತೀವಿ ಬಿಡಿ ನಾವು.
ಅದು ನಿಜಾನೇ ಯಾರಿಗು ಏನು ಹೇಳೋಕೆ. ಆಯ್ತು. ಮತ್ತೆ.
ಮತ್ತೇನಿಲ್ಲ ನೋಡ್ರಿ.
ನಾವ್ ಏನೇ ಹೇಳಿದ್ರಿನು. ಸರ್ಕಾರ ಏನು ಕೇಳಲ್ಲ ಅವ್ರ ಹೆಂಗ ತಿಳಿಯುತ್ತೆ ಹಂಗೆ ಮಾಡದು.
ಅದೇ ಅದೇ ನಿಮ್ಗೆಲ್ಲೋ ಬರ್ಬೇಕಂತಿದೆ ಪರಿಸರದಲ್ಲಿ
ನಂಗೆ. ನಂಗೆ ಎಲ್ಲಾ ಪರಿಸರನುೂ ಇಷ್ಟ ನಂಗೆ ಇದೆ ಇಷ್ಟ ಅದೇ ಇಷ್ಟ ಅಂತ ಆತಾರಲ್ಲ. ಎಲ್ಲಾನು ಇಷ್ಟ ಆಗುತ್ತೆ ನಮಗೆ.
ನಿಮ್ಗೊಂದ ಜಾವ್ಯಾವ ವಿಷಯ ಇರುತ್ತ. ಇಲ್ಲಿ ಹೋಗ್ಬೇಕು ಅಂತಂದು.
ನಂಗೆ ಬೀಚ್ ಕಡೆ ಹೋಗೋದಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ.
ಓಹೋ ಹೋ ಸಮುದ್ರದಲ್ಲಿ ಹೋಗ್ಬೇಕಂದ್ರೆ ಬಹಳ ಇಷ್ಟು ಜನ. ಹಾ ಹಾ ಹ ಹ್ಮ್ ಅಲೆಗಳು ಅಂದ್ರೆ ಬಹಳ ಇಷ್ಟನಾ.
ಹ ಇಷ್ಟಾನೇ.
ಹ್ಮ್ ಹಾಗಿದ್ರೆ ಕನ್ಯಾಕುಮಾರಿ ಹೋಗಿ ಬನ್ನಿ.
ಹಾ ಹೋಗಿದ್ದೀನಿ ಅಲ್ಲಿ.
ಹ್ಮ್ ಹ್ಮ್ ಅಲ್ಲಿ ಚೆನ್ನಾಗಿರುತ್ತೆ ಅಲೆಗಳಂದ್ರೆ.
ಹೌದ ಹೋಗಬೇಕು ನೋಡೋಣ. ಯಾವಾಗಾದ್ರೂ ಹೋಗೊಣ.
ಅದೇ ಹೋಗಿ ಬನ್ನಿ.
ಹೋಗೋಣ ಹೋಗೋಣ ನೀವ ಹೋಗಿದ್ದೀರಾ.
ನಾವು ಹೋಗಿಲ್ಲಂತ ಹೋಗ್ಬೇಕು ಇನ್ನೂ ಹೋಗಬೇಕು ಈಗ. ಏನ್ ಮಾಡ್ಕೊಂಡಿರೋದು ತಾವು
ನಾನು ಓದ ಇಂಜಿನಿಯರ್ ಓದ ಕೊಂಡಿದೀನಿ ನೀವು?
ಇಂಜಿನಿಯರ್ ಓದ್ತಾಯಿದೆರ ನಾವು ಈಗ ದ್ವಿತೀಯ ಪಿ ಯು ಸಿ ಮುಗಿಸಿದ್ದೀವಿ.
ಹೌದಾ ಹ ಮತ್ತೆ ಮುಂದ ಏನ್ ಮಾಡ್ಬೇಕಂತ ಇದಿರ. ತೆ.
ನಮಗೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದೆ.
ಓ ಓ
ಹ್ಮ್ ಆಗ್ಲೇ ಸ್ವಲ್ಪ ನಮ್ಗ ಅದು ಸೆಕೆಂಡ್ ಚಾಯ್ಸ್ ಅಂತ ಇದೆ.
ಫ್ರಿಸ್ಟ್ ಏನಿದೆ.
ಫಸ್ಟ್ ನಮ್ಗೆ ವೇಟರ್ನರಿ ಮಾಡಬೇಕು ಅಂತ ಇದೆ.
ಓ ಆತರ
ಹಾ ಫಸ್ಟ್ ಅದು ಮಾಡ್ಬೇಕಂತಿದೆ ಫಸ್ಟ್ ಅದು ಬರ್ಲಿಲ್ಲ ಅಂದ್ರೆನೆ ನೆಕ್ಸ್ಟ್ ಇದು ಮಾಡ್ಬೇಕಂತಿದೆ.
ಮಾಡಿ ಮಾಡಿ ಚೆನ್ನಾಗಿ ಇದ್ದೆ
ಮತ್ತೆ.
ಮತ್ತೇನಿಲ್ಲ ನೋಡಿ ನೀವು ಹೇಳ್ಬೇಕು.
ಹೌದಾ ಇದು ಮನೆಲೆಲ್ಲ. ಏನ್ ಏನ್ ಅಂತಿದ್ದಾರೆ ಮತ್ತೆ ನೀವ ಇ ಮಾಡ್ತೀನಿ ಅಂತ ಅಂದ್ರೆ
ಮನೇಲೆ ಎಲ್ಲಾ ಏನಿಲ್ಲ ಕಂಡ್ರಿ ನನ್ ಮಾರ್ಕ್ಸಿಗೆ ಅವರು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಾ ಅವ್ರ ಏನಂತಿದಾರ ಅಂದ್ರೆ ಇವುಗಳ ನ ಮಾರ್ಕ್ಸ್ ಅಂತಾರ ಏನು ನೀನು ಓದ್ಲಿಲ್ಲ ಅಂದ್ರೂನು ಇಷ್ಟು ಬರ್ತ ತವೆ ಅಂತ ಅಂತಿದ್ದಾರೆ ಏನ್ ಮಾಡೋದು ಮನೆಯವ್ರಗ್ ನಮ್ಮ್ ಬಾದೆಗಳನ್ನ ಎಲ್ಲಿ ಹೇಳೋದು
ಓಹ ಆಥರನಾ
ಹ್ಮ್ ಮನೆಯರ ನ ಮಾದ ಹಗಳ ಎಲ್ಲಿ ಕೇಳ್ತರ್ ಕಂಡ್ರಿ ಅವ್ರಿಗೆ ಏನ್ ಮಂದಿ ಹೇಳ್ತಾರೆ ಅದ್ನೇ ಕೇಳ್ತಾರೆ
ಅದನ್ನು ಒಂಥರ ನಿಜಾನೇ ಅದ ಎಲ್ಲರ ಮನೆಯಲ್ಲೂ ಆ ದೇ ಇದೆ ಹ್ಮ್
ಮಂದಿ ಇದ್ ನಂದೇ ಮಕ್ಳಿಗೆ ಇದೇ ಮಾಡ್ಸ್ಬೇಕ ಅಂತಿರ್ತಾರೆ ಮಕ್ಳ ಒಂದ ಫ್ಯೂಚರ್ ಇರ ಲ್ಕೊಂಡ್ರಿ ಅವ್ರಿಗೆ ಏನ್ ಮಾಡ್ಬೇಕಂತಿದೆ ಅದನ್ನು ಆಡ್ತಾರೆ ಅವ್ರು ಮಂದಿ ಹೇಳೋದ್ರಿಂದ ಇವರು ಮಾಡೋದಕ್ಕೆ ಅದಕ್ಕೆ ಏನಂತಾರೆ
ಅದು ಹಂಗೆ ಒಬ್ರೊಬ್ಬರು ಇಷ್ಟ ಹೇಳಿದ ಕೇಳರ್ತಾರೆ ಒಳ್ಳೇದಾಗಿ ಅ
ಮಂದಿಗೋಸ್ಕರ ಓದ್ತಿದಾರ ಮತ್ತೆ ಮಕ್ಕಳು ಅವ್ರಗೋಸ್ಕರ ತಾನೆ ಅವರು ಓದ್ತಾ ಇರೋದು
ಅವ್ರಗೋಸ್ಕರಾನೇ ಹಓದ್ಲಿ ಹೇಳ್ತಾರೆ ಹೇಳೋದಿರುತ್ತೆ ಅಂತ ಅಷ್ಟೆ
ಹ್ಮ
ಕೇಳುದು ಬಿಡೋದು ನಿಮ್ನಲ್ಲಿ ಇರುತ್ತಲ್ಲ
ಅವ್ರು ಹೇಳೋದ್ರಿಂದ ಮನೇಲಿ ಅದೇ ಕೂಡ ಅದನ್ನ ಹಿಡ್ಕೊಂಡು ಜಗಳಾ ರಂಪಾಟ ಜಗ್ಗಿ ಮಾಡಿದೇ ಅರ್ತಾರೆ
ಏನ್ ಮಾಡಕ್ ಆಗಲ್ಲ ಎಲ್ಲ ಸಹಿಸಕೊಬೇಕ
ಹ್ಮ್
ಹ್ಮ್ ಮತ್ತೆ
ಮತ್ತೇನಿಲ್ಲ ನೋಡ ನೀವು ಹೇಳ್ಬೇಕು
ನಂದೇನ ಇಲ್ಲ ನೀವೇ ಹೇಳ್ಬೇಕು
ಹ್ಮ್
ಹ್ಮ್
ಹಾ
ಮತ್ತೆ ಇದು ಏನಂತಾರೆ ಯಾವ ಯ ಯಾವ ಕಾಲೇಜ್ ತ ಏನಾದ್ರು ಅನ್ಕೊಂಡಿದ್ದೀರಾ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ
ಇನ್ನು ಕಾಲೇಜ್ ನೋಡ್ಬೇಕ್ ನೋಡ್ರಿ
ಹ್ಮ ಇನ್ನೂ ನೋಡಿಲ್ಲಾ
ಇನ್ನು ನೋಡಿಲ್ಲ ನೋಡಿಟ್ಟಿದೀವಿ ಒಂದ್ ದಿವಸ ಕಾಲೇಜ್ಗಳು
ಹ್ಮ್ ಹ್ಮ್
ಹ್ಮ್ ಆ ಕಾಲೇಜ್ ಗಳು ಸಿಕ್ತಾವ ಎಲ್ಲಾ ಏನು ಏಂತ ಅಂತಂದ್ರ ನೋಡ್ಕೋತ ಇರ್ಬೇಕೇತಿ ನಾ
ಓ ಆತರ ಅಂತೀರಾ
ಹಾ ಕಾಲೇಜ್ಗಳನ್ನ ಎಲ್ಲ ಲೀಷ್ಟು ಬರ್ದ ಬರ್ದ ಇಡ್ಕೊತಾ ಇದ್ದೀನಿ
ನೋಡಿ ಪ್ರಯತ್ನ ಮಾಡಿ ಸಿಗ್ಬೋದು ಸಿಕ್ಕ್ರೆ
ಹಾ ಸಿಗ್ತದೆೇ ಕನರಿ
ಚೆನ್ನಾಗಿರ ಕಾಲೇಜು ನೋಡ್ಕೊಂಡ ನೋಡ್ಕೊಂಡಿರಿ ಅವಾಗವಾಗ. ಸಿಕ್ಬಿಡುತ್ತೆ ಸಿಕ್ಕ ತ್
ಹೌದ್ಕಣ್ರಿ ಹೇಳಕ್ ಆಗೋದಿಲ್ಲ ನಮ್ಮ್ ಅದೃಷ್ಟ ಇದ್ದಾನೆ ಸಿಗುತ್ತೆ.
ಅದೇ ಅಲ್ವಾ ಹ್ಮ್
ಮತ್ತೆ ಇದು ಏನಂತಾರೆ ಮನೆಯಲ್ಲಿ ಏನ್ ಮಾಡಸ್ಬೇಕಂತ ಇದೆ ನಿಮ್ಗೆ.
ಮನೇಲಿ ಏನ್ ಕಂಡ್ರಿ ಮನೇಲಿ ಒಂದೊಂದ್ ಮಾಲ್ ಒಬ್ಬೊಬ್ರು ಅಂತಾರಂತ ಒಂದೊಂದ್ ಮಾತಾಡ್ತಾರೆ ಯುರೇನ್ ಮನೇೆಯಲ್ಲಿ ನನ್ ಸಂಬಂದ ಓದಿಸ್ತಾ ಇದಾರೋ, ಮಂದಿ ಏನಾರ ಅಂತ ಇದಾರ ಅಂತ ಓದಿಸ್ತಿದಾರೋ ಒಂದು ಗೊತ್ತಾಗ್ತಿಲ್ಲ.
ಹಂಗೆ ಹೇಳಿದ್ರೆ ಹೆಂಗ್ ನಡಿಯುತ್ತೆ. ಹ ಇವಾಗ ಬೇರೆಯವ್ರೆಲ್ಲ ಕೇಳ್ಬೇಕಾಗುತ್ತೆ ಏನಿದೆ ಏನಿಲ್ಲ ಅಂತಂದು ಕೇಳ್ತಿರ. ರಿ ಅಷ್ಟೇ ಸರಿ ಆಯ್ತ್ ಕಂದ್ರೆ ಹೇಳದ ಕೇಳಿ
ಹ ರೀ
ಹ್ಮ್,
ಹ್ಮಞ
ಹ
ಹಲೋ,
ಹಾ, ಹೇಳಿ ಆಯ್ತು ಆಯ್ತು ಕೇಳಿ ಮನೇಲ್ ಮಾತು ಸರಿನಾ ಹ್ಮ
ಹ್ಮ್